ಹಲೋ ಕೇಳಸ್ತಿದಿಯಾ
ಕೇಳ್ಸ್ತಾತಿದೆ ಕೇಳ್ಸ್ತಾತಿದೆ ಯಾರು ಮಾತಡ್ತಿರೋದು ಓ ಮಲ್ಲಿಕಾರ್ಜುನ್ ಯಾವ್ದ ಬೇವರಲ್ಲ ನಿಮ್ದ ಯಾವಾಗ
ಹ ಬವರ್ ಯಲ್ಬುರ್ಗ ತಾಲ್ಲೂಕು ಕೊಪ್ಪಳ ಜಿಲ್ಲಾ ಬೇವರ್ ಎಂದ ಗ ಗ್ರಾಮದಲ್ಲಿ ನಾವು ಜನಿಸಿದ್ದೇವೆ
ಜನ್ಿಸಿದ್ರ ನೀವು ್ ತುಂಬಾ ತುಂಬ ಚೆನ್ನಾಗಿ್ ಜನ್ಸಿದ್ ಬೋಡ್ ನೀವು ನೀವು ಹೆಸರ ಕೇಳಲ್ಲ ಆಚಾರ್ಯಗ್ ಬಿಟ್ಟ ನನ್ಗೆ ನೀವೇನು ಅದ್ು ಅದ್ಭು ಅಂತಲ್ಲ ನೀವು ಊ ನದ್ಬು
ಇಲ್ರರಿ ನಮ್ಮ್ ಅಲ್ಲಿ ಶ್ರೀಕೊಂಡದ ಮಲ್ಲೇಶ್ವರ ಅಂತ ಒಂದು ದೇವಸ್ಥಾ ಇದೆಯಾ
ಹಾ ಅದ ಏನು ಎದಕ್ಕೆ ಪ್ರಸಿದ್ಧಿ ಇದೆ ಅದು
ಅದು ಹೆಸರು ಯದ ಪ್ರಸಿದ್ಧಿ ಐತಂತಂದ್ರ ಅವಾಗನ್ ಕಾಲ್ ನಿಂತ ಅದು ಯಾವದ ಆಕಳ ಒಂದು ಬಂದು ಸೀದಾ ಅಲ್ಲೇ ಆ ಕೊಡ್ತಿತ್ತ ಅಂತ
ಅಂ್ರ ಏನ ನಿಮ್ಮ್ ನಿಮ್ಮ ಊ ಊರಿಗರ ಮನೆ ಮನೆ ಬರ್ತಿತ್ತು ಅದು ಹಾಲ್ ಕೊಡಲ್ಲ ಏನ
ಇಲ್ಲ ಕಸ ಕಡ್ಡಿಗಳಗಳನ್ನು ಎಲ್ಲಾ ತಿಪ್ಪಿ ಮಾಡ ಮಾಡ್ರಂತದ್ದು ಎಲ್ಲಾ
ಅಂದ್ರೆ ಕಸಗಡ್ಡಿ ಎಲ್ಲ ನಿಮ್ ಊರಲ್ಲಿ ಇರೋ ಕಸಗಡ ಎಲ್ಲ ಒಂದ್ ಗುಂಪ ಮಾಡಿ
ಏ ಅಲ್ಲ ಎಲ್ಲಾ ಅದು ಇದು ಮಾಡಿದ್ರಂತ ತಿಪ್ಪಿ ಮಾಡಿದ್ರಂತ ಅದ್ನ ಆ ಜಾಗ ಅಲ್ಲಿ ಹೋಗಿ ಆ ಆಕಳ ದಿನ ಹಾಲ್ ಕೊಡ್ತಿತ್ತ ಅಂತ ಹೋಗಿ ಅಲ್ಲಿ ಅಲ್ಲಿ ಸುರಿತಿತ್ತಂತ ಹಾ
ಅಂದ್ರೆ ಅದು ಒಟ್ಟಿಗೆ ಬಿಟ್ಟಬಿಡತ್ತ ಏೋ ಜಂಗೆ ತುಂಬಾ ಹಾಕ್ಕಡತ್ತ ಅ್ರದೇ ಏನು
ಇಲ್ಲ ಅದ ಒಂದು ಪವಾಡ ಅಲ್ಲ ಅದ ಇಲ್ಲ ಏನಐತಿ ಇಲ್ಲಿ ಬಂದ್ಲ್ ಕೊಡ್ತಲ್ಲ ಯದ ಕೊಡ್ತಲ್ಲ ಅಂತ ಕ ನೋಡ್ಕ್ ಬಂದಿದ್ರು
ಅಲ್ಲ ಅಲ್ಲ ಅಲ್ಲ ಅದೇನು ಪವಾಡ ಮಾಡ್ತ ಹಾಗಾದ್ರೆ ಅದು ಅಂದ್ರೆ ಊಟ ಪಟ ಮಾಡ್ತಲ್ಲಿ ವಯ್ಸಯ್ು ಅದಕ್ಕೆ
ಅಲ್ಲ ಅದ ಸೀದಾ ಹಾಕಳ ಬಂದು ಅಲ್ಲಯೇ ಹಾಲ್ ಸುರ್ತ ತ್ತಲ್ಲ ಅದರದ್ದೇ ಏನ್ ಫಾರ್ಡ್
ಅಂದ್ರೆ ಅದ ಕರ ಕರಗರ ಇದ್ದಾರ ಅದಕ್ಕೇಏನು ಕರಗರ ಮಕ್ಕಳು ಎದೆ
ಕರೋಗಿರು ಇದ್ೂನು ಒಳ್ಳಿ ಇಲ್ಲಿ ಹಾಲ್ ಸುರ್ದು ಒಳ್ಳೆ ಅಲ್ಲಿಗೆ ಬಕಿತ್ತದ
ಅಲ್ಲ ಸು ವಯಸ್ಸ ಎಷ್ಟಾಗಿರ್ಬ ಸುಾರು ವಸ್ ಎಷ್ಟಾಗಿರ್ಬತ್ತ ಅದಕ್ಕೆ
ಹ ಸುಮಾರು ಒಂದ ಅಷ್ಟು ಮಾಹಿತಿ ಗೊತ್ತಿಲ್ಲಂಗ ಅ ಅದ ಎಷ್ಟು ವಯಸ್ಸಿಂದನ್ನೋದು ಅಲ್ಲ ಅದ ಅದು ಮತ್ತೆ ಅಲ್ಲಿ ಉದ್ಭವಲಿಿಂಗ ಐತೆಲ್ಲ ಕೊಂಡದ್ ಮಲ್ಲೇಶ್ವರ ಅಂತ ಅಂದ
ಏನಿದೆ ಉದ್ವಲಿಂಗ ಹದ ಉದ್ಭವ್ ಅಂದ್ರೆ ಪ್ರತಿಷ್ಠಾಪನೆ ಅಂದ್ರ ಉದ್ಭವ ಉದ್ಘಾಟನೆ ಅಂತರ ಉದ್ಘಾಟನೆ
ಹ್ಮ ಉದ್ಘಾಟನೆ ಅದ್ಕ ದಿನ ಹೋಗಿ ಈ ಬಸವಣ್ಣ ಹೋಗಿ ಅಲ್ಲಿ ಹಾಲು ಇ ಕೊಡ್ತಾನ ಅನ್ನೋದು ಅಲ್ಲಿ ಅಲ್ಲೇ ಸುರಿತಾನ ಅಲ್ಲ ಎದಕ್ಕೆ ಸುರಿತಾನ ಅನ್ನೋದು ಅದು
ಒಟ್ಟು ಬೇರೆ ಜಾವ ಸುರ್ಬೇಕಲ್ಲ ಅಂತ ನಿಮ್ ನಿಮ್ ಪ್ರಶ್ನೆ ಏನು
ಆ
ಅದೇ ಜಾವ ಎಲ್ಲಾಕ ಸುರ್ತೇನೆ ಬೇರೆ ಜಾವ ಸುರ್ಬೋದ ಅಂತಲ್ಲ ಒ ನಿಮ್ ಪ್ರಶ್ನೆ
ಅಲ್ಲೋ ಕೇಳ್ಸ್ತೇ ಇಲ್ಲ ನಿಮ್ದು ಹಾ ಕೇಳ್ಸ್ತೆೇ
ಅಲ್ಲ ಅದೇ ಜಾಗದಲ್ಲಿ ಬಿಟ್ಟು ಬೇರೆ ಜಾಗ ಯ ಸುರ್ಯಲ್ ಹಾಲ್ ಸುರ್ಯಲ್ ಅಂತ ನಿಮ ಪ್ರಶ್ನೆ
ಹ ಅದ ಪ್ರಶ್ನೆ ಹ್ಮ್
ಅದೇ ಮದೇ ನಿಮ್ಮಲ್ಲಿ ಹೇಳಳ್ಕೊಿರ್ಬೇಕು ಲ್ಲ ಹಿರಿಯರು ಹಿರಿಯರು ಏ ಹೇಳಿರ್ಬೇಕಲ್ಲ ಏನಾದ್ರು ಸ್ಪಷ್ಟ ನೀಡಿರ್ಬೇಕಲ್ಲ ಸ್ಪಷ್ಟ
ಅದು ಆಮೇ ಆಮೇಲೆ ಗೊತ್ತಾಯ್ತು ಅಲ್ಲಿ ಒಂದು ಹದ್ಬೂ ತವಾದ ಲಿಂಗಾಯತ್ಯ ಅನ್ನೋದು
ಓಹ ಆ ಅದು ಆ ನೋಡಿ ಗೊತ್ತ ನಿಮ್ಗೆ ಲಿಂಗ ಇದೆ ಅಂತಲ್ಲಿ ಇ ಪ್ರಶ್ನೆ ಗೊತ್ತಿದ್ದಲ್ಲ ನಿಮಂೆ
ಅಲ್ಲಿ ಎಲ್ಲಾ ತಿಪ್ಪಿ ಮಾಡಿದ್ರಲ್ಲ ಅದ್ನ್ನ ಮುಂಚೆ ಮುಂಚೆ ಗೊತ್ತಿದಿಲ್ವಾ ನಾವು ಹಊಟ್ಟಿದ್ದಲ್ಲ
ಓ ಆಮೇಲೆ ತಿಪ್ಪಿ ಸರಿಸಿ ಆಮೇ ಆ ಲಿಂಗವನ್ನು ಇದು ಮಾಡಾರೆ ಪ್ರತಿ್ಠಪನೆ ಮಾಡತಾರೆ
ಉದ್ಬೌಲಿಂಗ ಗಿಡ ಆಯ್ತ ಅದ ಅಷ್ಟು ತಗದ ಒಂದು ಗುಡಿ ಮಾಡಿದ್ರ ಪ್ರತಿಷ್ಠಾಪನೆ ಮಾಡ್ರ ಅದ
ಅಲ್ಲಿ ತುಂಬಾ ಗಿಡ ಮರಗಳಿದ್ವೇನೆ ಸುತ್ತ ಸುತ್ತಮುತ್ತ ತಿಪ್ಪಿ ಗಿಡ ಮರಗಳು ಕಸ ಕಡ್ಡಿಗಳು ಕಸ ಕಡ್ಡಿಗಳು ತಿಪ್ಪಿ ಎಲ್ಲ
ಎಲ್ಲ ತಿಪ್ಪಿ ಇತ್ತ ಅ ಎಲ್ಲ ತಗದು ಈಗ ಒಂದು ಲಿಂಗ ಹಾ ಉದ್ಭವ ಲಿಂಗ ಮ
ಓಹ ಅಂದ್ರೆ ಅದು ತುಂಬ ಚನ ನಡೆ ಅದುದದುೂರ ನಡೆ ಅದದು ಹಬ್
ಹ ಅದಕ್ಕೆ ಶ್ರೀ ಕೊಂಡದ ಮಲ್ಲೇಶ್ವರ ಅಂತ ಹೆಸ್ರು ಇಟ್ರ
ಓಹ ಅಂದ್ರೆ ಅದ ಯಾವ ಶುರು ಆಗಿದ್ದಾವಾಗದು ಈಗ ಇತ್ತೀಚ
ಏ ಇಲ್ಲ ಬಾಳ ಬಾಳ ಇನ್ನಂದಲ ಕಾಲದಾಗೆ ನಮ ಮುತ್ತನಾರ ನಮ್ಮ್ ಅಜ್ಜರ ಇಂದ್ರ ಕಾಲನ
ನೀವು ಅಜ ನಿಮ್ಜೆನ್ಸಿಗ ಹ ಮಾಡಿದ್ರಾ ನೀವನು ಜನಿಸಿದ್ದಿಲ್ಲ ಹಾಗಾದ್ರೆ ಅಂದ್ರೆ ನೀವು ಎರಡ್ ಸಾವಿರದ ಆರಲ್ಲಿ ಜನಿಸತ್ತುು ಓ ಅವಾಗ ಮತ್ತೆ ಎಲ್ಲ ಮಾಹಿತಿಮ್ಗೆಷ್ಟ ಗೊತ್ತರಲ್ಲ ಬಿಡುಡಮಮ್ಮ ಅಜಂದರಿಗೆ ಮಾಹಿತಿ ಗೊತ್ತ ನಿವು ಅಪ್ಪ ಅಂದ್ರರಿಗೆ ಸ್ವಲ್ಪ ಗೊ
ಹ ಹ ಅದಕ್ಕೆ ಅವ್ರ ನಮ್ಮ ಅಪ್ಪರಲ್ಲಿ ನಂತರ ನಾವ್ ಮಾಹ
ಸ್ವಲ್ಪ
ತಿಳ್ಕೊಂಡ್ರಿ ಇಲ್ಲ ನಮ್ಮ ಅಮ್ಮ ನನ್ನ ಹೆಸರು ಮದ್ಲಕ್ಕ ಪ್ರಜ್ವಲ್ ಅಂತ ಇತ್ತು ಹೆಸರ ಹ ಸ್ಟ್ ಆಮೇಲೆ ಅದ್ರಲ್ಲಿಂತರ ಮಲ್ಲಿಕಾರ್ಜುನ್ ಅಂತ
ಹಿಟ್ರೂ ಹೆಸರ್ ಇಟ್ರೀ ನಿಮಗೆ ಚನ್ ಹೆಸ ಹೆಸರು ಇದ ಬದಲಾವಣೆ ಮಾಡ್ರ ನಿಮ ಓ ಅಂದ್ರೆ ಅಲ್ಲಿ ಹದದ ಉದ್ವಾಗ ಅದ ಅದೊಂದು ಅದೊಂಥರ ಅದ್ಭುತ ಆಗತ್ತೆ ಅದೊಂತರ ಅದ್ಭುತ ಓ ಅದ ಅದ ಅದ್ರ ಹೆಚ್ಚಿಗೆ ನೀವು ಸ್ವಲ್ಪ ನೆ ಗೋಸ್ಕರ ಮಲ್ಲಿ
ಹ ಈಗೆಲ್ಲ ದೊಡ್ಡದ ಮಟ್ಟದ ಆ ಗುಡಿ ಬೆಳೆದೈತಿ
ಹೌ ದೊಡ್ಡ ಮಟ್ಟ ನಾಂದ ಕೇಳ್ದಿಲ್ಲಾ ನೀ ನೀವ್ ಹೇಳ್ದ ಗೊತ್ತಾಯ್ತ್ ನಮ್ಗೆ ಇಂತ ಇಂತೆಲ್ಲ ಇದೆಲ್ಲಾ ಆಸ್ತೆ ಗೊರಲ್ಲ ನ ನೀಗೆ ನನ್ಗೆ
ಎಲ್ಲ ಪ್ರತಿಷ್ಠಾಪನೆ ಎಲ್ಲಾ ಮಾಡಿದ್ರು ಅದರಿಂದ ಅದಕ್ಕೆ ಅಂತಾರೆ ಎಲ್ಲ ಪುರಾಣ ಕೌಮ್ಯ ಬಂದಾಗ ಪುರಾಣ ಅಜ್ಜರಿ ಹೇಳತಿರ್ತಾರ್
ಓ ಪುರಾಣದ ಹೇಳ್ತಿತ ಪುರಾಣ
ಹ ಹ ಪುರಾಣದ ನಡತೈತಿ ಅದವರೆ ಇದು ನಡತೈತಿ ಎಲ್ಲ ಜಾತ್ರೆಗೆೈತ್ರಿ ಒಂದು ವರ್ಷ ಸರಿಸುಮಾರು ಒಂದು ಇಪ್ಪತ್ತೈದ ಮೂವತ್ ಲಗ್ನ ಆತ ಸೇರ್ರಿಸುಮಾರ
ಓ ಅಂದ್ರೆ ವರ್ಷ ವರ್ಷ ಇಪ್ಪತ್ತೈದು ಮೂವತ್ ಯಾತವ್ ಅಂದ್ರೆ ಬಾರಿ ಅದ್ಭುತ ಬಿಡದ ಇದಂದ್ರ ಪವಾಡದ ಹೇಳ್ಬೋದು ಬಿಡಿ ಇದಂತ್ರ ಅಂದ್ರೆ ನ ನಮ್ಮವರ ಶಣವಂತಪ್ಪನ ಜಾತ್ರೆ ಆಗುತ್ತೆ ಇಲ್ಲ ನಮ್ಮರ ಶಷಣ ಸಂಸ ಅಂದ್ರೆ ಲಗ್ ಲಗ್ನಗಳು ಒಂದ ವರ್ಷ ಜಾಸ್ತಿ ಕಡಿಮೆ ಒಂದಂದು ವರ್ಷ ಇಪ್ಪತ್ತೈದು ಮೂತ್ತ್ತ ಆಗಿಬಿಡ್ತವೆ ಒಂದ ಒಂದ್ ವರ್ಷ ಎರಡು ಮೂರು ಇಲ್ಲ ಹತ್ತು ಹತ್ತು ಸನ ಬಿದೆ ನೋಡ ಹಾಗೆ
ಹ್ಮ್ ಇಲ್ಲ ನಮ್ ಸೈಡ್ ಎಲ್ಲಾ ಇವತ್ತು ಹಿಂಗೈತೆ ಹಾಗ್ಯಾವ ಎಲ್ಲ ಬೇಸಿಗೆ ಟೈಮ್ ಅಲ್ಲ ಬೇಸಿಗೆ ಟೈಮ್ ಅಲ್ಲ ಎಲ್ಲ
ಮದ್ವೆ ಇರ್ತಾರೆ ಬಯಸ ಟೈಮಲ್ಲಿ ಅ ಅದು ಉತ್ಸವ ಆಗಿರುತ್ತೆ ಅದದು ಉತ್ಸವ ಆಗಿರುತ್ತೆ
ಹಾ ಉಸಾಯ ಉಸಾಯ ಆಯ್ತ ಅದ್ರ್ದೆ
ಅಂದ್ರ ಮಾರ್ಚ್ ತಿಂಗಳಲ್ಲಿ ಹೇಳುತ್ತೆ ಉಚ್ಚಾಯ
ಹಾ ಮಾರ್ಚ್ ತಿಂಗಗಳು ಸರಿ
ಓಹ ಹಾಗಾದ್ರೆ ಶರಣಬಸಪ್ಪನ ಜಾತ್ರೆದು ಸೇಮ್
ಹಾ ಎಲ್ಲಾ ಸಿೇಾಮ ಎಲ್ಲಾ ಎಲ್ಲಾ ಊರಲ್ಲಿ ಒಂದೊಂದು ಪವಾಡಗಳು ಇರ್ತವೆ ಎಲ್ಲಾ ಊರು ರಲ್ಲಿ ಒಂದೊಂದು ಗುಡಿಗಳು ಇರ್ತವೆ
ಹ ನೀತಿ ನಿಯಮ ಪೋಡಗಳು ಇರ್ತವೆ ಬಿ ಅದೇ ಸರಿಯಾದ ಅ ಆದ್ರ ನ್ ನಮ್ಮ ಕಡೆ ಪೋಡ್ ಏನಲ್ಲ ಅಂದ್ರೆ ಸುಮಾರು ವರ್ಷ ಹೇಳ ಶರಣ ಮಾಸಂ ಜಾತ್ರೆ ಆಚರಣೆ ಮಾಡ್ಕೊಂಡ ಬಂದಿದ್ದಾರೆ
ಹ್ಮ ಹೌದಾನ
ಹ ಅಂದ್ರೆ ಒಂದು ಸರಿರಿಸುಮಾರ ಮೂವತ್ ವರ್ಷ ಐತಿ ಈಗ ಯಾಕೆ ಯಾಕೆ ಕೆಮತಿದ್ರೆ ಸ್ವಲ್ಪ ಏನ ಆರೋಗ್ಯ ರಿಪೇರ್ ಆಗಿದೆ ಯಾೆ ಯಾಕೆ
ಹ್ಮ ಆರೋಗ್ಯದಲ್ಲಿ ಏರುಪೇರಾಗಿದೆ ನೀರು ಬದಲಾವಣೆ ಆಗಿದ್ದ
ಓಹ ಅಂದ್ರೆ ನೀವು ನೀವು ನೀವು ಊರಿಗೆ ಹೋಯದ್ರಲ್ಲ ರಜೆಕಂದ ಊರಿಗೆ ಹಯ
ಅಲ್ಲಿ ಬೋರಿನ್ ನೀರ್ ನಾವು ಕುಡಿದಿದ್ದೀವಿ ಇಲ್ಲಿ ಪೆಟ್ರಿ ನೀರೆಲ್ಲ
ಓ ಬೋರ್ನೇ ಸೇಿದ್ರಿ ಇ ಶುದ ಸೇ
ಶ ಹ ಹೌದು ಸ್ವಲ್ಪ ಆರೋಗ್ಯದಲ್ಲಿ
ಓ ಇಲ್ಲ ಇಲ್ಲ ಅದೇ ಪ್ರತಿಯೊಬ್ ರೆಗೂಾ ಇದು ಆಗದ ಬಿಡೋದು ನಮ್ ಕೂಡ ಆಗಿತ್ತು ಅಂದ್ರೆ ಈಗ ಅಷ್ಟ ಇಿಲ್ಲಲ್ಲ ನಾವವು ಕೂಡ ನಿನ್ನೆ ಬಂದಿದ್ದೀವಿ ಕೂಡ ಆದದ್ರೂ ನಮ್ಗ ಅಷ್ಟ ಇಲ್ಲ ಏನ ಅದ ನಾವು ಆಲ್ರೆಡಿ ಇದಾಗ ಇದಾಗಿ ಬಿಟ್ಟಿದ್ದೇವಿ ಅದಕ್ಕೆ ಹೊಂದ್ಕೊಂಡು ಬಿಡಿವು ಇಲ್ಲಿಲ್ಲ
ಲ್ಲ ವಾತಾವರಣಕ್ಕೆ ಒಂದ್ಕೊಂಡಿದ್ರಿ ನೀವು
ಹೌದ ಒಂದ್ಸ ನಿಮ್ ಕಡೆ ಮಳೆ ಹಗೆಲ್ಲ ಹೇಗಿದೆ ಈಗ
ಎಲ್ಲ ಎಲ್ಲ
ಏನಾಯ್ತು
ಎಲ್ಲಾ ಮಳೆಲ್ಲಾ ಏನ ಇಲ್ಲ ಎಲ್ಲಾ ಗಿಡ ಮರಗಳ ಇಲ್ಲ ಕಡ್ದು ಬಿ ಲ್ಲ ಎಲ್ಲ
ಅಲ್ಲಮ್ ಗಿಡ ಮರ ಕಡ ಅದ ಅ್ರ ಮತ್ತ ಮಳೆ ಆಗದಿಲ್ಲಲ್ಲ ಬಿ ಮ ನಿಜ ಇ ನಿಮ್ ಕಡೆ ಗಿಡ ಬಣ್ಣ ಕಳಿಸದಾರ ಹೇಗೆ ಮತ್ತೆ ಅಂದ್ರೆ ಈಗ ಮೊಹರಮ್ ಒಂದು ಬಂತಲ್ಲ ಮೊಹರಮ್ಮ ಒಂದ ಆಚರಣೆ ಬಂತ ಅದು ಕೂಡ ಜಾಸ್ತಿ ಕಡಿತಾರೆ ಗಿಡಗಳನ್ನು ಮತ್ತದ ಏನ್ ಮಾಡ ಏನ್ ಮಾಡ ಬರಲ್ಲ ಅದು ಮಾಡ್ಲೇಬೇಕಲ್ಲ ಆಚರಣೆ ಮಾಡ್ೇಬೇಕ ಅಲ್ಲ ಮತ್ತೆ ಖುಷಿಗೋಸ್ಕರ ಮಾಡ್ಲೇಬೇಕು ಹಿಂದ ಮುಸ್ಲಿಮ ಒಂದ್ ಆಗ್ಬೇಕಲ್ಲ ಮತ್ತೆ ಒಂದಣಗಗೋಸ್ಕರ್ರ ಮಾಡೇ ಮಾಡ್ತಾರೆ ಅದ್ನ್ನ ಮಳೆ ಮಾಡ್ತಾರೆ ಮಾಡಳೆ ಬೇಕಾಗುತ್ತೆ ಮತ್ತೆ ಅದು ಆದದ್ ನಂತತ್ರ ಬಿಡಕ್ ಬರಲ್ಲ ಆಚರಣೆ ಮಾಡ ಬಿಡಕ್ ಬರಲ್ಲ
್ಮ ನಿಮ್್ದು ಹೆಜ್ಜೆ ಕುಣಿತ ಜೋರಾಗಿ ಏನ್ ಹಡ್ತೇ ನಿಮ್ಮ್ ಊರಲ್ಲಿ
ತಿ ಕುಡಿಲಿಲ್ಲ ಆದ್ರೆ ಬೇರೆಯವರು ಕುಡಿದಿದ್ದಾರೆ ನಮ್ ನಮ್ಮ ಗೆಳರೆಲ್ಲಾ ಕುಡಿದಿದ್ದಾರೆ ನಮ್ಮನ್ನು ಕರೆದ್ರೆ ಬಿಡು ನಾವು ಸ್ವಲ್ಪ ಸ್ವಪ ಮನ್ಸಿಗೆ ಸ್ವಪ ಬೇಜಾರಾಗಿರ್ತೀವಿ ನಾನ್ ಬಿುಟ್ಟೀ್ ಸ್ವಲ್ಪ ಕುಳ್ಳಿಲ್ ನಾವು ಜಾಸ್ತಿ
ಹ್ಮ್ ನಮ್ಮ ಊರಲ್ಲಿ ಯಾವ ಯಾವ್ದ ದೋಸ್ತಿ ಗೆಳೆಯರ ಒಳಗ ಅಂತ ಒಂದು ಹೆಜ್ಜೆ ಮೇಳ ಅಂತ ಮಾಡಿದ್ರ
ಹಾಗಾದ್ರೆ ಟಿ ಶರ್ಟ್ ಎಲ್ಲ ಮಾಡ್ಸಿದ್ರಾ ಇದು ಒಡ ಉಡುಪು ಒಡ ಉಡುಪು ಮಾಡ್ಸಿದ್ರ ಆದ್ರೆ
ಳೋ
ಹರ ಎಡ ಪ್ರೋಗಡ
ಒಡ ಉಡುಪುಗಳು
ಅಲ್ಲ ಹೊರ ಉಡುಪುಗಳು ಆಯ್ತು ಒಳ ಉಡುಪುಗಳು
ಒಳ ಉಡುಪುಗಳು ಅವ ಎಲ್ಲಾ ಮಾಹಿತಿ ಅಷ್ಟೇ ನಮ್ಗೆ ತಿಳ್ಕೊಳ್ಳುವ ಮಾಹಿತಿ ಗೊತ್ತಿಲ್ಲ
ಆಯ್ತಿಮಗೆೊತ್ತಿಲ್ಲ ಅ್ರ ನಮಗ್ ಗೊತ್ತಿದೆ ಅದು ನಿಮ್ ಗೆಳೆಯರ ಹಂತ ನಾವು ಕೇಳಿದ್ದವಿ ಕಳ್ಪಟ್ಟಿವವಿ ಒಳ ಪಡೆ ಕೂಡ ಒಳ ಕೂಡ ಉಳಸಿದಿದ್ದಾರೆ ಅಂತೆ ನಾವು ಕೇಳ ಪಟ್ಟಿವೆ ಅಂದ್ರೆ ಅವ್ರ ಅವರವ್ರ ಇದ್ರ ತಕ್ಕಂತೆ ಗಾತ್ರರ್ ತಕ್ಕಂತೆ
ಗಾತ್ರ ತಕ್ಕಂತೆ ಹೌದು ಹೌದು ಒಳ್ಳೇದು ಒಳ್ಳೇದು ಎಲ್ಲ ಹೆಜ್ಜೆ ಮೇಳ ಗಿಜ್ಜೆ ಮೇಳ ಎಲ್ಲ
ಮತ್ತೆ ಅಲ್ಲ ಯಾಕೆ ನೀವ್ ಸೇರಿಲ್ ಮತ್ತೆ ಆ ಬಳಕೆ ನೀವು್ ಸೇರಿಲ್ವಾ ಯಾಕೆ
ಈ ನಮ್ಗೆ ಹೆಜ್ಜೆ ಹಡಕಬರ್ಲ್ಲ ನಮ್ಗೆ ಅದಕ್ಕೆ ನಾವ ಸರಿ ನೀ ಇಲ್ಲ ಇಲ್ಲ ಇ ಇಲ್ಲ ಇಲ್ಲ ಹೆಜ್ಡಲ್ಲ ಬರಿ ಬಣ್ಣ ನ ಬಾಡ್ ಬರ್ತೀವ್ ನೋಡು ಬಣ್ಣ ಹಚ್ಚದ ಅವ್ರಿಗೆ ಹಚ್ಚದ ಇವ್ರಿಗೆ ಹಚ್ಚದು
ಅಲ್ಲ ಏನ್ ಮೋರ ಮದ ಮಣ್ಣ ಹ್ತಾರ ನೀವು
ಹ್ಮ ನಮ್ಮಲ್ಲಿ ಯಾವ ಜಾತ್ರೆ ಬಂದ್ರೆ ಸ್ವಲ್ಪ ಬಣ್ಣ ಇರಬೇಕು
ಹ ಈ ಇವ್ಯ ನೀತಿ ನಿಯಮಳಿ ಮೂೋರ ಅಲ್ಲ ಇವ್ಯ ನೀತಿ ನಿಯಮಿಗೆ ಯಾರ ನಮ ಕಡೆ ಈಗಲ್ಲ ಮಾಡಲ್ಲ ಬಿಡಜ್ಜ ಅಂದ್ರೆಜ್ಜಿ ಕಲಿಬೇಕಲ್ವ ಮನೇಲಿ ಮನೇ ಎಜ್ಜ ಕಲ್ತ ಹೋಗ್ಬೇಕಕ್ ನೀವುರು ಆಡೋಕ್ಕೆ
ಏ ಇಲ್ಲ ನಮ್ ಒಟ್ಟ ಹೆಜ್ಜಿ ಗಿಜ್ಜಿ ಅನ್ನದ ಅಡ ಅನ್ಸ್ಕಲ್ ನಮಗೆಲ್ಲ ಬಜಾರ್ದಾಗ ಬಜಾರ್ದಾಗ
ಅಂದ್ರೆ ಊಟಿದ ನೀವು ಊರಲ್ಲಿ ಇಲ್ವಲ್ಲ ಮುರ್ರಜೆ ಆಗ್ಬಿಟ್ಟ ಹೋಗ್ಬಿಟ್ರಿ ಹಾಗಾಗಿ ಹೆಜ್ಜೆ ಹೇಳದೆ ಕಲ್ತಿ ನೀವು ಎಜಡ ಕಲ್ ಸ್ವಲ್ಪ ಕಷ್ಟ ಆಗ ಮೊ ಮೊದಲು ಕಷ್ಟ ಆಗೆ ಆದ್ರೆ ಆಮೇಲೆ ಮಾಡಿದ್ರೆ ಎಲ್ಲ ತನಾಗೆ ಬರುತ್ತೆ ಅದ ನಾವೀಗ ನಾ ಸರಿಸುಮಾರಿ ನಾಕ ವರ್ ಆಯ್ತ ಆಡೋಕ್ಕೆ ಅಷ್ಟೇ ಸ್ಟ್ ನಾವು ಆಡ್ತಿದ್ದಿಲ್ಲ ಮೊದ ಮೊದಲಿಗೆ ನಾವು ಆಡ್ತಿದ್ದಿಲ್ಲ ಈ ನಾಲ್ಕ ವರ್ಷ ಆಐತಿ ಈ ಆಡ ಈ ವರ್ಷ ಸ್ವಲ್ಪಷ್ಟ ಸ್ಟಾಡಿ ಲವು
ಹ್ಮ
ಬಿಡು ನ
ಮತ್ತೇನ ಹೊಸದಾಗಿ ಏನಾರ ನಿಮ್ಮ್ ಊರಲ್ಲಿ
ಹೊಸದ ನಕ ಏನಿಲ್ಲ ಅದೇ ಪ್ರತಿ ವರ್ಷ ಇರ್ತ ಇದ್ದಂಗ ಇದ್ದಂಗ ಇದೆ ಏನು ಹೊಸದಾಗಿಲ್ಲ ಏನು ಹಳೆದಾಗಿಲ್ಲ ಏನಿಲ್ಲ ಮತ್ತೆ ಕೆಮ್ತ ಇದದೆ ನೋಡ್ ಸ್ವಲ್ಪ ನೀರಾದ್ರೆ ಕುಡಿದರಿ ಸ್ವಲ್ಪ ನೀವು ನಮ್ ನೋಡೋದ ನಮ್ೈಯಲ್ಲಿ ನೋ ಕೇಳವಾಗಗ್ತಲ್ಲ ಮತ್ತೆ
ಆ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರು ಇದೆ ನಾನು
ಇಲ್ಲ ಇಲ್ಲ ಪರವಾಗಿಲ್ಲ ಸರಿ ಅಂದ ಅದೇ ಅನತ್ತೆ ನೀವು ಚಿಂತೆ ಮಾಡ್ಬೇಡ ಅರ ಚೆನ್ನಾಗ್ ಗುಳಿಗಳನ್ ತಗೋದೆೆ ಗುಳಿಗಳನ್ನ ತಗೊಳ್ಳಳಿ ಚೆನ್ನಾಗತ್ತ ಎಲ್ಲಾ ಚೆನ್ನಾಗಗತ್ತೆ
ಚೆನ್ನಾಗಿ ತಗೋಬೇಕು ಏ ಜ್ವರಗರ ಏನು ಇಲ್ಲ
ಪರವಾಗಿಲ್ಲ ಬರೇ ನೆಗಡಿಕ ಆದ್ರೆ ಕಡೆ ವಾಸಿ ಆಗುತ್ತೆ ಬೇಗನೆಷ ಜ್ವರ ಒಂದ್ರ ಸ್ವಲ್ಪ ಹೌದು ಹೌದೌದ್ರೀ ಸ್ವಲ್ಪ ಅದು ಪಿಳ ಬಚಾರನ ಇರ್ತವಲ್ಲಾ ಅ ಜಾಸ್ತಿ ತಿನ್ಬಿಡಿತ ಅದು ಹುಡಗಳು ಒಟ್ಟೆ ಹೋಗ್ ಬಿಡ್ತದ್ರಲ್ಲಿ ಅದಕ್ಕೆ ಸ್ವಲ್ಪ ಇದಾಯ್ತು ಅದ ನಾವು ರಾತ್ರಿ ನೋಡಿಲ್ಲ ಸುಾರಾರ್ ಹತ್ತು ಗಂಟೆಗೆ ಅದು ಸ್ವಲ್ಪ ಬಿತ್ತು ಮುಿಸಿಸಿಿಗೆಡಿಲ್ಲ ಅ್ರ ನೋಡಿಲ್ಲ ಬೇರವ್ ನೋ ನಮ್ಮ ಮನೆಗೆ ಕರೆಗೆಕ್ಕೆೋ್ತಾ ಅಷ್ಟದೆ ನಮ್ಮ ಮನೇಲ್ಲ ಹ ಶೆಡ್ಡಿಗಳು ನೋಡತ್ಲ ಸತ್ತ ಹೋಗ್ಬ ಬಿಡತಾವ ಅನ್ನೋದು ತೀರು ಹಿತ್ತು
ಲಾಸ್
ಏ್ುಂಬ ಲಾಸ್ ಆಯ್ತು ಬಿಡ ತುಂಬಾ ತುಂಬ ಚನ್ನಾಗಿ ಹಾಲ್ ಕೊಡಿತ ಅದು ಸರಿ ಸುಮಾರು ಐದರಿಂದ ಆರು ಲೀಟರ್ ಕೊಡ್ತಿತ್ತ ಅದು
ಐದ್ರ್ಂದ ಆರ್ ಲೀಟರ್ ಕೊಡ್ತಾತ್ತಾನ ಒಳ್ಳೇದಕಿತ್ತು ಆದದ್ರ
ಅದೇ ಎಲ್ಲ ಖರ್ಚಗತ್ತು ಎಲ್ಲ ನೋಡ್ಕೊಂಡು ಮನೆ ಖರ್ಚು ಎಲ್ಲ ಬಾರಿಗ ಅದಕ್ ವಯಸ್ಸಾಗಿಲ್ಲ ನಾ ನಾವ್ ಇಡ್ಕೊಂಡೆ ಎರಡು ಸೂಲ ಆ ಇದು ಇದತ್ತು ತ ಅಷ್ಟೇ ನಮ್ ಕಡೆ ಅದು ವಯಸ್ಸಿನಾಗಿದ್ದಿಲ್ಲ ಅದಕ್ಕೆ ಇನ್ನು ಸ ಅದು ಇದದು ಜರ್ಸಿ ಹಾ ಸರಿ ಹಾಗಗದೆೇ ಹತ ಇಲ್ಲಿಲ್ಲ ಚೆಪೆನಲ್ಲ ಸಮಯ ಆಯ್ತು ಹಾಗಾದ್ರೆ ನಾವು ನಿಮಗೆ ಮುಂದೆ ಮುೆ ಆಮೇ ಕಾ ಮಾಡ್ತವಿ ಆಮೇ ೋ ಕರೆ ಮಾಡ್ತ
ಒಳ್ಳೇದ ಒಳ್ಳೇದು ಧನ್ಯವಾದ ಹ ಬಾರಿ ಬಿಡ ಮಲ್ಯ